ಹ
ಹ್ಮ್ ಏನಡ್ದಪ್ಪಾ ಬಗಣ ಅರಾಮಲ್ಲ
ಆರಾಮಪಾ ನೀನು
ಏ ನಾವವು್ ಆರಾಮ್ ಮಾಡೋುವ ಏನ್ಡ್ದ
ಏನಲ್ ನೋಡಪ್ಪಾ ನೀವ್ ಹೇಳ್ಬೇಕಲ್ಲ
ಪ್ಪಾ ಎದೋ ಮತ್ತೆ ಎಲ್ಲಾರ್ಗ ತ್ತ್ರರಿ ಕಡಕ್ ರ ಟಿಪ್ಪಿಿಪ್ಪಿ
ಎಕಡಮ ನೋಡ್ಪ
ಇಲ್ಲ ಮತ್ತ ಮೊನೆಯಲ್ಲೇ ಹೋಗಿದ್ರತ್ತಲ್ಲ ಪ್ಲಾನ್ ಹಾಕವ್ರಿ ಎಷ್ಟು ಮಿಂಟ ಹಿಂಗಗೆ ಹೋಗ್ಬೇಕು ಇಲ್ಲೇ ಇರ್ಬೇಕು ಎಷ್ಟ್ ಖರ್ಚಿ ಬರ್ತದ ಯಾವ ಗಡಿ ಮುಗಸ್ಬೇಕ ನೋಡ್ಕೋ್ರಿ
ಇಲ್ಲ ರಮೇಶ್ ಅದಂಗಲ್ಲ ನಾವು ಎಷ್ಟು ಜನ ಓ್ತವಿ ಅದ್ರ ಮ್ಯಾಗೆ ಡಿಪೆಂಡ್ ಆಗ್ತವ ಗಾಡಿ
ಹ್ಮ್
ನಾವವು ಒಂದ್ ಇಪ್ಪತ್ ಜನ ಆದ್ವಿ ಅಂದ್ರೆ ಟಿಟಿ ಹೋಗ್ಬೇಕ ಒಂದ್ ಹತ್ತನ್ನೆರಡು ಜನ ಆದ್ವಿ ಅಂದ್ರೆ ತರಿಶಾರ
ಟಿ ಪಿಿಗೆ ಮತ್ತ ಕಿಲೋಮೀಟರ್ ಲೆಕ್ಕ ಹೆಂಗ ತೋತಾನ
ಕಿಲೋಮೀಟರ್ ಹನ್ನೆರ ರೂಪಾಯನ್ನು ತಗೋಬಹದು ಮೊನ್ನೆ ನಮ್ ಫ್ರೆಂಡ್ಸ್ ಹೋಗಿದ್ರು
ಹ ಅಷ್ಟು ಸಸ್ತ ಆದದು ನ
ಹ್ಮ ಹನ್ನೆರಡ ಏ ಹದಿಮೂರು ಅಂದ್ರ ನಮ್ಮ್ ಫ್ರೆಂಡ್ಸ್ ವಗರ ಅವ್ರರು ಮಾತಾಡಿಕ ಕಡಿಮೆ ಮಾಡಸ್ಬೋದಲ್ಲಕ್ಕತ್
ಹ್ಮ್ ಹೌದಾ ನಾನು ಇವ ಕೃಷಿಯರ್ವರ್ ತೋತ ನೋಡ ಹನ್ನೊಂದು ರೂಪಾಯಿ ಹ ಕೃಷಿಯರ್ವರ್ ಇದದಿ ಮೂರು ಮೀಟರ್ ಅನ್ಸ್ತದ
ಹ್ಮ್ ಸದ್ ಮೂರ್ ಮಾಡ್ರ ಅವ್ರು ಹದ್ನಾಕಕ್ ಹಂಗ್ ದಿಸ್ಕಬೋದು ಹದ್ನಾಕಕ್ ಹದ್ೈದು ಹ್ಮ್ ಅ ಅಧ್ರ ಸ್ದ
ಫುಲ್ ಈ ಈಗ ಎಂಜಾಯ್ಮೆಂಟ್ ಆಗ್ಬಂದ್ರೆ ಯಾವಾಗಡಿ ಹಯ್ಬೇಕು
ಇದ ನಡತದೆ ಕ್ರಷರು ಇದ ನಡ ಎಂಜಾಯ್ಮೆಂಟ್ ಅಂದ್ರೆ ಟೀಟ ಹೋಗ್ಬೇಕು ಅದ್ರಾಗ ಡಕ್ಕಕ್ ಅ ಇವ ಇರ್ತಾವ ಆರಾಮ್ ಮ್ಯೂಸಿಕ್ ಹೆಚ್ಕಂಡ ಎಲ್ಲಾ ಜಾಸ್ತಿ ಜನ ಹೋದಂಗ ಎಂಜಾಯ್ಮೆಂಟ್ ಮಾಡಿದಂಗನ್ ಆಗ್ತ
ನಿತ್ ಡ್ಯಾನ್ಸ್ ನೋಡಿಬಹುದು
ಹ್ಮ್ ಕ್ರ ಕ್ರಿಶ್ಚರದಾಗ ನಡೋದಲ್ಲ
ರಷ್ಯಾದ ಕುಂತಲೆ ಕುಣಿವ ಕಪ.
ಟೀಟಿ ಆದರ ಮಸ್ತ್ ಎಲ್ಲಾ ಎಜಾಯ್ಮೆಂಟ್ ಮಾ್ರಿಕ ತೋೋಗಬೋದು.
ಹ್ಮ್ ಹ್ಮ್ ಹೌದಾ ಸರಿ ಅದೇ ಮತ್ತ ಮೊನ್ನೆ ಹೋಗಿದ್ರಲ್ಲ.
ಹ್ಮ್ ನಾವು ಒಬ್ಬ ಒಂದ. ಆೋಳ ಜನ ಹೋಗಿದಪ್ಪಾ ಕಾಟ ಕ ಅದದು. ರೇಟಿಗೆ ಕಾರ್ ತಗಂದುು.
ಹ್ಮ್.
ನಮ್ದ್ ಗಾಡಿ ಬಾಡಿಗೆ ಒಂದ್ ನಾಕ್ ಸಾವಿರ ನಮ್ದ. ಅದ ಖರ್ಚು ಗರ್ಚಲ ಒಂದ್ ಹದ್ಿನೈದು ಸಾವಿರ ಬಂದದ.
ಅಷ್ಟ ಎಲ್ಲೆಲ್ಲಿ ಹೋಗಿದ್ದ.
ಈ ಕಡೆ ಮಡಿಕೇರಿ.
ಹಾ.
ಈ ಕಡೆ ಕೊಡಗು ಅ ಆಗುಂಬೆ.
ಹೆಂಗ ಪ್ಲೇಸ್ ಚಲಾವ.
ಏ ಪ್ಲೇಸ್ ಮಾತ್ರ ಮಸ್ತಾವ ಇನ್ನ ನಾವ್ ಮಳೆ ನಿಂತ ಟೈಮ್ನಾಗ ಹೋಗಿವ್ ಈಗಗ್ ಮಳೆ ಬಂದ. ನಗೋ ಮಸ್ತತ.
ಅತದು ಜಾಸ್ತಿ. ಮಂಜಿರ್ತದತ್ತಾ ಇಲ್ಲಿ ಮುಂದಿನವ ಕಾಣಲತ್ತಲ್ಲ ಹೌದಾ.
ಈ ಟೈಮ್ಾಗ ಏದನ ಈ ಟೈಮ್ಗ್ ಹೋಗ್ಬೇಕಕ್ ಮಸ್ತ್ ಇರ್ತದ ಮಂದ ಕಾಣೋದಿಲ್ಲ. ಬೇರೆ ಗುಡ್ಡದ ಮ್ಯಾಗ ಮುಳ್ಳಯ್ಯನಗಿರಿ ಅವಕ್ ಹೋಗ್ಬೇಕು. ಟ್ರೆಕಿಂಗ್ ಮಾಡಿಕ ಮತ್ ಇರ್ತ.
ಹ್ಮ್ ಹ್ಮ್ ಅಂದ್ರ ಬಾಳ ಹರಾಣ್ ಆತದಪ್ಪಾ ನಡ್ಕೋತ್ರಿಗಡದ್ ಆಗಲಲ್ಲಿ.
ಇಲ್ಲ ಅದ ಟ್ರೆಕ್ಕಿಂಗ್ ಮಾಡೋದ ಒಂಥರ ಎಂಜಾಯ್ಮೆಂಟ್ ಅಲ್ಲ.
ಹಾ ಅದ ಕರ ಬಿಡು ಅಂದ್ರನು ಫ್ರೆಂಡ್ಸ್ ಇರ್ಬೇಕು ಅವ್ರ ಜೊತೆ ನಡ್ದ್ದೇ ಗೊತ್ತಾಗಲ್ಲ.
ಒಂದ್ ಹತ್ತು ಹದ್ನೈದು ಜನ ಇರ್ಬೇಕು.
ಹ್ಮ್.
ಅಂದ್ರ ಎಂಜಾಯ್ಮೆಂಟ್ ಮಾಡಕ್ ನೀಡ ಸ್ವಲ್ಪ.
ಹತ್ತ ಹದ್ನೈದು ಮಂದಿ ಇದ್ದಾಗ. ಉಲಿಿ ಉಳ ಅಲ್ಲ ಒಳಿಯ ಪತ್ರತ್ರನ ಆಂಜಿಕರಲ್ಲ.
ಹ್ಮ್ ಈ ಮೂರ್ ನಾಕ್ ಜನ ಇದ್ ಅಂದ್ರ ನಮ್ಗೆ ಅಂಜಿಕ್ ಬರ್ತದೆ ಹಂಗ ಆತದನ ಆತ. ಈಗ ಹಂಗ ಆತದೇ ಹಂಗ ಆತದನ ಅಂತ ಜಾಸ್ತಿರು ಒಂಥರದ. ಧೈರ್ಯನ ಇರ್ತದ ಏನಾದ್ರನ್ನು ನೋಡಿಕಂತ ಅಷ್ಟ ಇರ್ತ.
ಅದಕ್ಕರೆ ಬಿಡು.
ಹ್ಮ್ ಈಗ ನಾವು ಮೂರ್ನಾಲ್ಕಕ್ ಜನ ಹೋದೇವ ಅಂದ್ರೆ ಎಂಜಾಯ್ಮೆಂಟ್ ನ್ ಮಾಡಕ್ ಆಗಲ್ಲ.
ಹಾ.
ಏನಿದ್ರು ಜಾಸ್ತಿ ಜನ ಓದ ಅಂದ್ರೆ ಎಂಜಾಯ್ಮೆಂಟ್ ಮಾಡಕ್ ಆಗ್ತದ. ಆರಾಮ್ ಮಸ್ತ್ ಇರ್ತದೆ ಈ ಮೂರ್ನಾಕು ಜನ ಹೋದ್ರರು ವಸ್ು ಟೀಟಿ ಕ. ಗಂದು ಹತ್ತು ಹದ್ನೈದು ಜನ ಹೋದಿವವ ಅಂದ್ರ. ಆರಾಮ್ ಡಗ್ಗಕ್ಕ ಹಚ್ಚಿಕ ಆರಾಮ್ ಎಂಜಾಯ್ಮೆಂಟ್ ಮಾಡ್ಕೊಂತ ಇದ್ಲ ನಿಂದ ದಸದಲ್ಲಿ. ಎಲ್ಲ ಬೇಕಾದ ಪ್ಲೇಸ್ ನಿಂದಿಿಸಿಿ ನೋಡ್ಕೊಂಡು ಹೋಗ್ಬೋುದು.
ಹ್ಮ್ ಮತ್ತತ್ ಅದ್ರಾಗ ಅಷ್ಟು ಗ್ಯಾಸ್ ಮತ್ತತ್ ಊಟಕ್ಕೆ ಏನೋನ್್ಬೇಕಾಗಂದ. ಆಾಮೇಲ್ಲಿ ರೋಡ್ ದಂಡ ಆ ಅಡಗೆ ಮಾಡ್ಕೊಂಡು ನೋಡಬಹುದು ಪೆಟ್ರೋಲ್ ಪಂಕ್ ಅಲ್ಲಿ.
ಹ್ಮ್ ನಮ ಖರ್ಚುನ್ ಕಡಿಮೆ ಬರ್ತದ ಹಂಗೆ.
ಹ್ಮ್ ಈಗ ಬರ ಹೋಗಿ ಉದ್ರ ತಿರಿಗೇಡಿ ಉದ್ರ ಬರ ದೊಡ್ದಲ್ಲ ಅಲ್ಲೆಲ್ಲ ರೊಕ್ಕ ಶೇವ ಮಾಡ.
ಹ್ಮ್ ಮತ್ತೆ ಇಂತ ಇ ಬೇಕಾದ್ರೆ ಧರ್ಮಸ್ಥಳ ಈ ಅತಿ ದೇವಸ್ಥಾನ ಅಲ್ಲಿ ಊಟ ಮಾಡತಿವಿ ಒನ್ ಟೈಮ್. ಮಾಡ್ತಪ ಉುಳ್ಕೆ ಟೈಮ್ ಅವ್ರಗ ಮಾಡ್ಬೇಕಲ್ಲ.
ಹ್ಮ್ ಎಲ್ಲ ಟೈಮ್ ಗುಡಿಯಾಗಿ ಮಾಡ್ತವ್ರ ಆಗಲ್ಲ ಯಾಕಂದ್ರೆ ನಮಗ್ ಒಟ್ಟಿ ಹಸಾಗ ಅಲ್ಲಿ ಮಾಡ್ಬೇಕಲ್ಲ.
ಹ ಮಾಡ್ಬೇಕು ಊಟ ನಮ್ ಸೆಟ್ಟನ್ ಆಗಲ್ಲ ಅದು.
ಹ. ಅದ್ಡು ಅದಕ್ ನೋಡ್ಬೇಕಕ್ ಈಗ ಅದ ಟ್ರಕ್ಕಿಂಗ್ ಹೋಗಬೇಕಕ್ ಅಂತ ಮಾಡಿವ್ಯಾ ಟ್ರೆಕಿಂಗ್ ಅಂತ ನೋಡ. ಟ್ರಿಪಿಗೆ ಹೋಗಬೇಕತ್ತ ಅದೇ ಹಸ್ಟ್ಲ್ ಹುಡುಗರು ಎಲ್ಲ ಓ್ತವ್ ಅಂದಿದ್ರು.
ಹ್ಮ್
ಅವ್ರ ಜೊತೆ ನಮ್ದ ಅಷ್ಟ ಕಂಫರ್ಟಬಲ್ ಆಗಲ್ಲ ಈಗ ಪರಿಚದ್ರ ಜೊ ಹಬೇಕತದ್ ಮೆ ಎಲ್ಲಾರದ್ರ ಜೊತೆ ಹೋಗಲ್ಲ ಏನ್ ಮಾಡ್ತಿಯ.
ಜೈತೆ ಹೋದ್ರೆ ನಮ್ಗು ಬೆಸ್ಟ್ ಕಂಫರ್ಟಬಲ್ ಇರ್ತದೆ.
ಹ್ಮ ಈಗ ಅವರು ಅವರು ಅವ್ರ ಒಂತರ ಮೈಂಡ್ ಸೆಟ್ ಇರ್ತಾರ ನಾವ್ ಒಂಂತರ ಇರ್ತಿವಿ ಅಲ್ಲಿ ಚಂದ. ಇದಾಗಲ್ಲ
ಹ್ಮ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಲ ನಂಗ ನಮ್ ಫ್ರೆಂಡ್ಸ್. ಕ್ ತಗೋದ ನಮ್ ಅಂಡರ್ಸ್ಟ್ಯಾಂಡಿಂಗ್ ಕಂಫರ್ಟ್ ಆಗಿ ಇರ್ತದೆ ನಾವು ‌.
ಹ್ಮ್ ಅದುಕ್ಕರ
ಹಂಗೆ ಹೋಗ್ಬಬೇಕಕ್ವ ನಮ್ಮ ಕ್ಲೋಸ್ ಇರ್ತಾರಲ್ಲ ಅವ್ರ ಜೊತೆನ ಹೋಗ್ಬಬೇಕ್ ಸುಮ್ಮ. ಪರಿಚಿರ್ಲತೆ ಅವಾಗದ್ ವೇಸ್ ನಮ್ಗ್ ಹೋದ್ರನು ವೇಸ್ಟ್ ಆಗ್ತದ ನಮ್.
ಹ್ಮ್ ಅದು ವೇಸ್ಟೇ ಬಿಡು ಏನ್ ಮಾಡ್ತಿ.
ಹಂಗೆ ಭಾರಿ ಬೆಷ್ಟ ಅದ. ಅವನ್ ತಗ ಈ ಸರಿತ ಹೋದರು ವೈನಾಡು.
ಹ್ಮ್ ಹ್ಮ್
ಈ ಕಡೆ ಮಂಗ್ಳೂರ್ ಸೈಡ್ ಹೋಗ್ಬಕ್ ನಮ ಪ್ಲೇಸ್ ಬಾಳ್ ಆತವ ಅಂದ್ರ.
ಮಂಗ್ಳೂರ್ ಸೈಡ್.
ಹ್ಮ್ ಮಂಗ್ಗಳೂರು ಚಿಕ್ಕಮಂಗ್ಗಳೂರು ಚಾರ್ಮುಡಿ ಘಾಟ್.
ಹಾ
ಹವು ಇ ಪ್ಲಸ್ ಮಾಸ್ರ್ ಇಕಡೆ. ಈ ಕಡೆ ಓದಿವ ಅಂದ್ರೆ ಇಲ್ಲಿ ಬೆಂಗ್ಳೂರ್ ಸೈಡ್ ಮೈಸೂರು ಅಂದತದ ತಿರುಪತಿ.
ತಿರುಪತಿನು ಚಲಾದಾ.
ತಿರುಪತಿ ನಮ್ ಫ್ರೆಂಡ್ಸ್ ಬಂದ್ರಪ್ಪಾ ನಾವು ಎಲ್ಲಾ ತಿರುಪತಿ ಮಸ್ತ ಅದ ಅಂತ ಹೇಳ್ತಾರೆ.
ಅದೇನೋ ಬರಿ ಕಾಣಗದತ್ತ.
ಕಾಡಿನ ಕದಾ ಹ್ಮ ಕಾಡಿನಗದ ಅಂತ ಫುಲ್ಲು. ಶಬರಿ ಮೇಲೆನು ಭಾರಿ ಆದಂತ ಹೇಳ್ತಾರ.
ಹ್ಮ್
ಕೇರಳ ಅಲ್ಲಿ ಕೇರಳ ಸೈಡ್ ಹೋದ್ ಅಂದ್ರ ನಮ್ಮ್ ಅಲ್ಲಿನ ಪ್ಲೇಸ್ ಆಗ್ತಾವ ಮಸ್ತ್ ಕೇರಳ.
ಏ ವೈನಾಡು ಮಂದೆ ನೋಡದಲ್ ನಾಕ್ನೂರ ಇಪ್ಪತ್ ಮಂದಿ ಡೆತ್ ತಗ್ಯಾರನಿ.
ಹ್ಮ್ ನೋಡುದಪ್ಪ ನಿವಸನಾಗ ಬಂದಿತ್ತು. ಅಂದ್ರೆ ಪ್ಲೇಸ್ ಮಸ್ತ್ ಅದಾವ ಅದು ಆ ವೈನಾಡದ ಏನ್ ಪ್ರಾಬ್ಲಮ್ಗೆ ಹೋಗಿರ್ಬೋದು ಏನ. ಮೆ ಇದಾಗಿತ್ತು ಅದು.
ಅದೇ ಮಳಿ ಬಂದು ಪ್ರವಾಹ ಆಗ ನಾಲ್ಕನೂರ ಇಪ್ಪತ್ ಮಂದಿ ಡೆತ್ ಆಗ್ಯದ.
ಅದು ಎನಿ ಟೈಮು ಕಾಡು ಪ್ರದೇಶ ಇರ್ತದೆ ನೋಡ ಈ ಎನಿ ಟೈಮ್ ಮಳಿ ಬಂದ ಬಂದಂಗಗೆ ಅದ.
ಹಾ
ಹಂಗಾಗಿ ಪ್ರವಾಹಗಳು ಬಾಳ ಆಗ್ತಾವ ನಮ ಸೈಡ್ ಮಳಿ ಬರಲ್ಲ ಕಡಿಮೆ.
ಕಡಿಮೆ ನಮ ಕಡಿಮಿ ಅದ್ರಾಗ ನಮ್ದು ಬಯಲು ಸೀಮೆ ಅಲ್ಲ.
ಪ್ರದೇಶ ಅದು ಇತಲ್ಲ ಕಡಿಮ ಪಯ ಬರದು.
ಹ್ಮ್
ಹಂಗಾಗಿ ಮಳೆ ಬರೋದು ಕಡಿಮೆ ಆ ಕಡೆ ಎಲ್ಲಾ ಮಳೆ ಎದ್ದು ಮಳೆ. ದಂಗೆ ಬರಿ ಕಾಡು ಪ್ರದೇಶ ಇರ್ತದಲ್ಲ ಹಂಗಾಗಿ ಜ ಹ್ಮ್ ಬ ಜಾಸ್ತಿ ಆ ಆತ ಹ.
ಹ್ಮ್ ಮತ್ತ ಏನ್ ಮನೆ ಹ ಏನ್ ಹೇಳದಲ್ಲ.
ಇದ ಆಗುಂಬೆ ಈ ಕಡೆ ಹೋಗ್ಬೇಕ್ಂತನ ಳ.
ಆಗುಂಬೆ ಬರಿ ಹಾವದಾವತ್ತಲ್ಲ ಅಲ್ಲಿ ಕಾಳಿಂಗ ಶರ್ಪಗಳ ಹ.
ಹ ಹ ರಾಜಧಾನಿ ಅಂತಾರ ಕೂಡದಕ್ಕ.
ಹ್ಮ್
ನೋಡ್ಬ ಅಲ್ಲಿ ಹೋದ್ರೆ ಮಸ್ತ್.
ಮಸ್ತ್ ಆದ್ರೇನು ಗಾಡ್ ಸೆಕ್ಷನ್ ಚಲೋದ ಅಂತರದು
ಹ್ಮ್ ರ್ಡ್ ಶೆಕ್ಷನ್ ಮರ್ತದ ಗಾಡ್ ಸ ಅಂದ್ರ ರವು ಇಕಡೆ ಧಾರವಾಡಲಸ ಹೋಗಬೇಕು ಉತ್ತರ ಕನ್ನಡ ಅವೇ ರೀ ಅವೆಲ್ಲ ಪ್ಲೇಸ್ ನೋಡ್ಕ ತಿಂಗ್ಗಳಿಂದ ಹೋಗ್ಬೇಕಕ್ ನಾವವು
ಹೌದೌದುೌ ದಾ ಉತ್ತರ ಕನ್ನಡ ಒಳಗಂತೂ ಮಸ್ತ್ ಪ್ಲೇಸ್ಗಳುಾವ ಯ ಹಾಣ
ಯಣ ಮುರುಡೇಶ್ವರನ ಹತ್ರ ದಾಂಡೇಲಿ
ಹ್ಮ್
ದಾಂಡೇಲಿಗ್ ಹೋಗಿ ಬಂದಿವವಿ ಮುರುಡೇಶ್ವರವೂ ಮುರುಡೇಶ್ವರ ಹೋಗಿ ಬಂತೀವಿ
ಅದು ದಾಂಡೆಲೆ ನಮ್ಮ ಹಾ ಅದು ದಾಂಡೆ ಇಲ್ಲ ನಮ್ ಕರ್ನಾಟಕ ಒಳಗೆ ಬರ್ತದೆ ಅನ್ನ ಅದು
ಹ್ಮ್ ಉತ್ತರ ಕನ್ನಡ ಜಿಲ್ಲೆದಾಗ ಬರ್ತದ
ಹ್ಮ್ ನಾ ಎಲ್ಲಿ ಗೋವಾ ಹೊ ಬರ್ತದ್ ಮಾಡಿದ್ದೇನೆ ನಾನು ಅದು
ಇಲ್ಲ ಗೋವ ನ ದೇಶಿಂದ ಹತ್ರ ಆತದ ಬಿುಡು
ಹ್ಮ್
ಅಂದ್ರೆ ಡಾಂಡಿಲಿ ಉತ್ತರ ಕನ್ನಡ ಜಿಲ್ಲೆದಾಗ ಬರ್ತದ ಆ ಕಡೆ ಹೋದ್ರ ಕಾರವಾರ್ ಕಾರವಾರ ಕಾರಾರ ಅಚಕ್ ಆಗ್ತದ ಕಾರ ಇಚಕ್ ಇದದ ದಾಂಡಿಯಲ್ಲಿ ದಾಂಡಿಯಲಿ ಹೋಗಿ ಕಾರವಾರಕ್ಕೆ ಹೋಗಬೇಕು ಅದು ಜ ಅದ ಒಂದ್ ಅದ ಇದಾದ್ ನೋಡಲ್ಲಿ ಅ ಸೂಪ ಎಣೆ ಕಟ್ಟು
ಹಾ ಹಾ ಹಾ
ಅದು ಅಲ್ಲಿ ದಾಂಡಿ ಲಲೇಶಿಂದ ಒಂದ್ ಹದ್ನೈದು ಇಪ್ಪತ್ತು ಕಿಲೋಮೀಟರ್ ಆದದು ಜೂ ಇಡುವ ಅಂತ ಒಂದ ಊರ ಆದ ಅದ್ರ ಬೆಲ್ಲಿ ಅದ ಅಲ್ಲಿಗೆ ನೋಗಿ ಬಂದೆವು ಒಂದು ಟೈಮ್ ಅಲ್ಲಿ ಡಿಯಲಿ ಹೋದಾಗೆ ಹಗೆ ಹೋಗ ಹ ಏ ಅಲ್ಲಿನ್ ಪ್ಲೇಸ್ ಮಸ್ತ್ ಅದೆ
ಹೆಂಗಾದ್ರ ಮ್ಯಾನ್ ನಿಂತತ್ ಪೋಟ ಹೊಡ್ಕೊಳದ
ಹ್ಮ್ ಫೋಟೋ ಗಿಟು ಎಲ್ಲಾ ಹಲವಾದ ತಿರ್ಗಾಡಕ್ಕ
ಹ್ಮ್ ಹ್ಮ್
ಬ್ಲಸ್ ಮಾತ್ರ ಮಸ್ತ್ ಅದ ಹ್ಮ್ ಈಗೆಲ್ಲ ಮಳೆ ಬ ಮತ್ತ ನೋಡಿ ಈ ಪ್ಲೇಸ್ಗಳು ಮಸ್ತ್ ಆರ್ತಾವ ಇದೆ
ಹ್ಮ್ ಅದೇ ಬೇಸಿಗೆ ಬ ಎಲ್ಲಾ ಒಣಿಗಿರ್ತಾವ ಗಿ ತಪ್ಪಲೆ ಎಲ್ಲ ಒಣಿಗಿರ್ತಾವ
ಹಂಗೆ ಅಲ್ಲಿ ಹೋದ್ರು ದೂದ್ ಸಾಗರ್ ಫಾಲ್ಸ್ನ ಹತ್ರ ಆತದ
ಹ್ಮ್ ದೂಧ ಸಗರ ಜ್ಞಾನ ಬ ಮಸ್ತ ಪ್ಲಾಸ
ಹ್ಮ್ ದೂರ್ ಸಾಗರ ಟ್ರೈನ್ಗ ಹೋಗೋದ್ಕ ಇಲ್ಲಿ ಹೋಗಿ ನೋಡೋದೇ ಬೇರೆ
ಏ ನಾವ್ ಶೀದ ಅಲ್ಲಿ ಟ್ರೈನ್ ಅಳಿ ಹೋಗಲ್ಲ
ಹ್ಮ್
ಹ ಟ್ರನ್ ಹೊತ್ತತ ನೋ ಅ ಸೇತುವ ಮೇಲೆ ಅ್ರ ಮಲೆ ಹೋಗ ನೋ
ಯ ಅಂದ್ರ ನಾವು ಟ್ರೈನ್ಗ ಹೋಗಿದ್ವಿ ಟ್ರೈನ್ಗ ಹೋಗಸ ಮ್ಯಾಗ ಅಷ್ಟೇ ನೋಡಿ ಬಂದ್ ಅಷ್ಟೇ ಅಂದ್ರ ಅದ್ರ ಒಳಗ ಹಂಗ ಹೋಗಿಲ್ಲ ಅವು
ನಾವವು ಒಳಗೆ ಹೋಗಿವವಿ ಯಾಕಂದ್ರ ಅಲ್ಲಿ ಒಬ್ಬ ಒಬ್ ದದಲ ದಲ್ಲಾ
ಹ್ಮ್
ಒಬ್ಬರಿಗೆ ಮುನ್ನೂರುೂಪಿಗ ಮುಗಿದೇವೆ ಅಲ್ಲಿ ಕ ಒಂದ್ಕ ಗೂಡ್ಸ್ ಬರ್ತಲ್ರಏನ ಗುಡ್ಸ್ ಟ್ರೈನಿಗೆ ಕರ್ಕೊಂಡ್ದ ಅಲ್ಲೇ ಸ್ಟಾಪ್ ಅದ ಸ್ಟಾಪ್ ಆಗಿ ನಿಲ್ಲಸಿದ ಎಲ್ಲಾ ತೋರ್ಸನಪ್ಪ ಹಿಂಗ ಹಂಗ ಮತ್ ತಾಗ್ ಕರ್ಕೊಂಬಂದ ತಳಗ ಇಸಾಡ್ದೇವಿ
ಕೆಳಗ ಮಾತ್ರ ಮಸ್ತಬಡ್ ಪ ಕ್ಲಸ ನೋಡಕ ನಂದ್ ಸಾಲ ದುಪ್ಪಾಯ ಇಲ್ಲ ಅಂತ ಹೋದ್ರ
ಹ್ಮ್ ಅದ್ರಾಗ ಟ್ರೈನ್ ಸುರಂಗೊಳಕ್ ಹೋಗಾಗಂತ ಫುಲ್ ಎಂಜಾಯ್
ಹ್ಮ್ ಮ ಅದ ಸುರಂಗ ದಾಟಣ ಫಾಲ್ಸ್ ಕಾಣತ
ಹ್ಮ್ ಸರಿ ತಾಪ ನ ನಿನಗೆ ಅಸ್ಂತ ಮತ್ತೆ
ಹ್ಮ ಸರಿ ತಾಗ